ಹಲೋ ಚೆನ್ನಾಗಿದ್ರಾ
ಹಾ ಚೆನ್ನಾಗಿದ್ದೀವಿ ನೀವು
ಚೆನ್ನಾಗಿದೆ
ಕಾಫಿ ಐತಾ
ಹಫ ಇಲ್ಲ ಟೀ ಮಾಡ್ಕೋತಾ ಇದದೆ ನೋಡಿ ಕುಡಿಯಕ್ಕೆ
ಹಾ ಕಾಫಿ ನಮ್ ಸೈಡ್ ಕಾಫಿನೇ ಮಾಡದು
ಹೌದಾ ೀ ಯಾವಾಗ ಕುಡಿ ಹಿಂಂಗಗೆ ಇಲ್ವಾ
ಅಟೀನು ಮಾಡ್ತಾರೆ
ಹ್ಮ್
ೆ ಸಂಜೆ ಟೈಮು ಮಾರ್ನಿಂಗ್ ಟೈಮು ಕಾಫಿನೇ ಮಾಡ್ತಾರೆ
ಹೌದಾ
ಹ್ಮ ತಿಂಡಿ ಏನ್ ಮಾಡಿದ್ರಿ
ಬೆಳಿಗ್ಗೆ ಬೆಳಗ್ಗೆ ತಿಂಡೇ ಅವಲಕ್ಕೆೆ ಮಾಡಿದ್ವಿ ಮಧ್ಯಾಹ್ನ ಅನ್ನ ಮಜ್ಜಗಿನ ಸಾರು ಚಪಾತಿ ಮಾಡಿದ್ವಿ ಇ ಇವಾಗ ಟೀ ಕುಡಿತೀವಿ
ಹ್ಮ
ನೀವೇನ್ ಮಾಡಿದ್ರಿ
ಹ ನಾಾನೇನು ಮಾಡಲ್ಲ ನಾನು ಓದ್ತಾ ಇದ್ದೀನಿ ಅಮ್ಮ ಮಾಡ್ತಾರೆ
ಹೌದು ಅಮ್ಮ ಏನ್ ಮಾಡಿದ್ರು
ಅಮ್ಮ ಬೆಳಗ್ನೆೇ ಪುಳೋಗ್ರೆ ಮಾಡ್ಕೊಟ್ಟಿದ್ರು ಅದನ್ನೇ ಬಾಕ್ಸಿಗೂ ತಗೊಂಡೋಗಿದ್ವಿ
ಹಾ ಇವಾಗ ನೈಟ್ ಏನಾದ್್ರರು ಮಾಡ್ತಾರೆ
ನಮ್ಮಾಗ ನೀವು ಏನು ಹೆಲ್ಪ್ ಮಾಡೋದಿಲ್ವಾ
ಎಲ್ಲ ನಾನು ಎ ಆ ಓದ್ತಿದ್ದೀನಿ
ಹ್ಮ್
ನೀವು ಏನಾದ್್ರೂ ವರ್ಕ್ ಮಾಡ್ತೀರಾ
ಏನಿಲ್ಲ ಮನೆಯಲ್ಲಿ ಇರೋದು ಹ ವರ್ಕ್ ಮಾಡ್ತೀನಿ ಅಂದರೆ ಮನೇಿಂದ ಬಿಡೋಂಗಿಲ್ಲ ಏನು ಮಾಡೋದು ಮದ್ುವೆ ಆಗಿದೆಯಲ್ಲ ಹಂಗಾಗಿ ವರ್ಕ್ ಮಾಡಕಲ್ಲ ಪರ್ಮಿಷನ್ ಕೊ ಕೊಡೋದಿಲ್ಲ ಅಷ್ಟು
ಹಾ ನೀವೇನಾದ್ರು ಓದಿದ್ದಿದ್ದಿ ಓದಿದ್ದೀರಾ
ನಾನು ಬಿ ಬಿ ಐ ಕಂಪ್ಲೀಟ್ ಮಾಡಿದ್ದೇನೆ
ಹೌದಾ
ಏನ ಜಾಸ್ತಿ ಕಳ್ಲತ್ರೆ ಉಪಯೋಗ ಇಲ್ ಬಿಡಿ ಮನೆಯಲ್ಲೇ ಇರದು ನಾ
ಎಷ್ಟು ವರ್ಷ ಆಯ್ತಾ ಅಲ್ಲೇ ಓದಿ
ನಾನು ಓದ ಒನಗೆ ುಮ್ಮ ಅದ ಎರಡು ಮೂರು ವರ್ಷ ಆಯಿತು ಅಷ್ಟೆ
ಹೌದಾ
ಹ್ಮ್
ನಾನು ಎಲ್ಲೆಲ್ ಮಾಡ್ತಾ ಇದ್ದೀನಿ
ಎಲ್ಲ ಇದ್ದೆಯ
ಹ್ಮ
ಹ್ಮ ಚನದ ಜಲ
ಹ್ಮ್ ಹ್ಮ್
ಸ್ಟಡಿ ಚೆನ್ನಾಗಿ ನೋಡಿಡರಲ್
ಹ ಇವಾಗ ನನ್ ಫಸ್ಟ್ ಇಯರು
ಹೌದಾ ನನ್ ಫ್ರೆಂಡ್ ಒಬ್ಬ ಒಬ್ರು ಎಲ್ಲ ಎಲ್ ಬಿ ಮಾಡಿದ್ರು
ಹ್ಮ
ಹ್ಮ ಹೇಳ್ತಿದ್ರು ಕೇಸ್ ಬಂದಾಗಷ್ಟೇನೆ ಹೋಗುದಂತೆ ಕೋರ್ಟ್ಗೆ ಇಲ್ಲಾದ್ರೆ ಏನು ಇನು ಇರುದಿಲ್ಲ ಅಂತ ಅಂತ ಅಂತಿದ್ರರು ಯಾಕಾದ್ರೂ ಎಲ್ ಎಲ್ ಬಿ ಮಾಡಿದೇವ ಅಂತ ತಂಗ
ಅಂದ್ರೆ ಅವರು ತಗೊಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಅವ್ರು ಜಾಸ್ತಿ ಫೇಮಸ್ ಆದ್ರೆ ಅವ್ರಿಗೂ ಕೇಸಸ್ ಜಾಸ್ತಿ ಬರ್ತಿರುತ್ತಲ್ವಾ ಆಮೇಲೆ ಟೈಮ್ ಇರಲ್ಲ ಅವ್ರಿಗೆ ಟೈಮ್ ಇರಲ್ಲ
ಹ್ಮ್
ನಾವ್ ಈಗ್ಲಿಂದನೇ ಅ ಸೀನಿಯರ್ಸ್ ಲಾಯರ್ಸ್ ಜೊತೆ ಜಾಸ್ತಿ ಕನೆಕ್ಷನ್ ಇಡ್ಕೊಂಡ್ರೆ ನಮಿಗ್ ಮುಂದೆ ಎಜುಕೇಶನ್ ಕಂಪ್ಲೀಟ್ ಆಗ್ತಿದ್ದಂಗೆನೆ ಯೂಸಸ್ ಜಾಸ್ತಿ ಇರುತ್ತೆ
ಹೌದಾ ನನಗ್ ಅಷ್ಟ ಗೊತ್ತಿಲ್ಲ ಬಿಡ ಎಲ್ ಎಲ್ ಬಿ ದು
ಹಾ
ನಾ ಬಿಸ್ನೆಸ್ ಬಿ ಬಿ ಎ ಮಾಡಿದ್ರುನು ಮಾರ್ಕೆಟಿಂಗ್ ತೂ ಮಾರ್ಕೆಟಿಂಗ್ ತಗೋಬೇಕ ಅನ್ಕೊಂಡ ತಗೊಂಡ್ರೆ ಅಲ್ಲಿ ಫೈನಾನ್ಸ್ ತೊಗೊಂಡೆ ಫೈನಾನ್ಸದಲ್ಲಿ ನನಗೆ ಎದ್ರಗೂ ಏನು ಅರ್ಥನೇ ಆಗ್ಲಿಲ್ಲ
ಹೌದಾ ಮಾರ್ಕೆಟಿಂಗ್ ಅಂದ್ರೆ ಮನೆ ಮನೆಗೂ ಕಲ್ಸ್ ತರೆ ಫಿನಾನ್ಸ್ ಅಂದ್ರೆ ಹೆಂಗ ಹದ್ರು ಎದ್ರಲ್ಲೇ ಮಾಡ್ಕೊಂಡ್ಂಬಿಡ್ಬಹುದು ಮಾರ್ಕೆಟಿಂಗ್ ಅಂದ್ರೆ ಒ ಪ್ರಾಡಕ್ಟ್ ಕೊಟ್ಟಸಿ ಇಷ್ಟು ನ ಸೇಲ್ ಮಾಡ್ಕೊಂಡಂಬಂದ್ರೆ ಇಷ್ಟ್ ಮಾರ್ಕ್ಸು ಅಂತ ಕೊಡ್ತಾರೆ ನಿಮ್ಗೆ
ಹ್ಮ್ ಅದ್ ಸಂಬಂಧೆ ನಾನು ಮಾರ್ಕೆಟಿಂಗ್ ಮಾಡ್ಲಿಲ್ಲ
ಹಾ
ಸುಮ್ಮ ಫೈನಾನ್ಸ್ ಮಾಡಿದ್ದೆ ಫೈನಾನ್ಸ್ ಮಾಡಿದರು ಒಟ್ ಬಿ ಬಿ ಎ ಮಾಡಿ ಏನು ಯೂಸೆ ಆಗ್ಲಿಲ್ಲ
ಹಾ ಹಾ
ಯಾಕೆ ಅಂತನು ಗೊತ್ತೇ ನಾವು ಹುಬ್ಬಳ್ಳಿ ಡಿಸ್ಟ್ರಿಕ್ಕು ನಿಮ್ದು
ನಮ್ದು ತುಮಕೂರು ಡಿಸ್ಟ್ರಿಕ್
ಹೌದಾ
ಹ್ಮ ನಾವು ಓದೋದಿಕ್ಕೆಲ್ಲ ತುಮಕೂರು ಇದಿಗೆ ಹೋಗೋದು ಹ್ಮ್ ಇಲ್ಲೆಲ್ಲ ಲಾ ಕಾಲೇಜಸ್ ಯಾವು ಇಲ್ಲ ಡಿಗ್ರಿ ಕಾಲೇಜ್ ಐತೆ ಆದ್ರೆ ಲಾ ಕಾಲೇಜಿಲ್ಲಾ
ಹೌದಾ
ಓದೋದಿಕ ತುಮಕೂರ್ಗೆ ಹೋಗ್ತೀವಿ ಅಪ್ ಆಂಡ್ ಡೌನ್ ಮಾಡ್ತೀವಿ
ಹ್ಮ್ ಹ್ಮ್ ಮತ್ತೆ ಕಾಫಿ ಕುಡುದ್ರಿನೂ ಇನ್ನು ಇಲ್ವಾ
ಇಲ್ಲ ನಾನ್ ಕಾಫಿ ಎಲ್ಲಾ ಕುಡಿ ಎಲ್ಲಾ ಮನೇಲಿ ಮಾಡ್ತಾರೆ ಅಷ್ಟೆ
ಹೌದಾ
ಹ್ಮ್ ನೀವ ಏನ್ ಮಾಡ್ತೀರ ಇವಾಗ ಸಾಂಬಾರ್
ಸಾಂಬಾರ್ ಮಧ್ಯಾಹ್ನ ಮಾಡಿದ್ದಿದೆ ಅದನ್ನೇ ತಿಂತಿನಿ
ನೀವಷ್ಟೇನಾ ಮನೇಲ ಇರೋದು
ಮನೆಯಲ್ಲಿ ನಾನು ನಮ್ಮತ್ತೆ ಮಾವ
ಹಾ
ಆಮೇಲೆ ನಮ್ಮ ಮನೆಯವರು ನಾಲ್ಕು ಜನ ಇದ್ದಿವಿ
ಹ್ಮ್
ಮನೆಯವರು ಅಣ್ಣ ತಮ್ಮಂದಿರದಾರೆ ಆದರೆ ಇವರು ಬೇರೆ ಊರಲ್ಲರಿದ್ದಾರ
ಹಾ
ಹ್ಮ್
ನೀವ್ ಮುಂಚೆನೆ ಮದ ಮದ್ವೆ ಆಗೋಕಿಂತ ಮುಂಚೆನೇನೆ ಏನಾದ್ರೂ ವರ್ಕ್ ಮಾಡ್ತಿದ್ರಾ
ಮಾಡ್ತಿದ್ದೆ ಅವಾಗ ಮಾಡ್ತಿದ್ದೆ ಇವಾಗಂತ ಏನ್ ಮಾಡ್ತಿಲ್ಲ ವರ್ಕ್ ಸಿಕ್ಕರನು ಹೋಗಕಾಗತ್ತಿಲ್ಲ
ಹಾ ಹಾ
ಇಲ್ಲೇ ಹುಬ್ಬಳ್ಳಿಯಲ್ಲಿ ಎಷ್ಟೇ ವರ್ಕ್ ಇದೆ
ಹಾ
ಕಳಿಸ್ತಿಲ್ಲಾ ನಿಮ್ಮ ಮನಿಂದ ಕೆಲಸ ಯಾರು ಮಾಡ್ತಾರೆ ನೀವು ಹೋದ್ರೆ ಅಂತ
ನನ್ ಮನೆ ಕೆಲ್ಸ ಮಾಡದಿ ಹೋದನಾ ಅಂತ ಹೇಳ್ಬೇಕಕ್ ನೀವು
ಹ್ಮ ಹಾ ಅದೆೇ ಅದಕ್ಕೆ ಅನ್ನೋದು ಮದುವೆ ಮುಂಚೆಕ್ಕೆೇ ಎಲ್ಲಾನೂ ರೂಲ್ಸ್ ತಗೊಂಡೆ ಮದುವೆ ಆಗೋದು
ಹಾ ಅದು ಇರುತ್ತೆ ನಮ್ ಲಾಲು ಅದೇ ಎಲ್ಲ ಇರುತ್ತೆ ಯಾಕೆ ಅಂದ್ರೆ ಅವನ್ ಎಷ್ಟ್ ಮದ್ಗ ಏನೇನ್ ಖರ್ಚು ಮಾಡಿದೀವಿ ಅವನ್ನಲ್ಲಾನ ನನ ಬರ್ದ ಇಡ್ಕೋಬೇಕು
ಹಾ
ನಮ್ ಲಾ ಹೇಳದನೇ ಅದನ್ನ
ನನ್ನ ಮದುವೆಗೆ ಸುಮಾರು ಒಂದು ಆರು ಲಕ್ಷತ್ತು
ಇವಾಗ ಆರ್ ಲಕ್ಷ ಆಗೈತೆ ನನ ಕಾಂಪನ್ಸೇಷನ್ ಕೊಡಿ ಅಂದ್ರೆ ಅವ್ರು ಕೊಡ್ತಾರಾ ಏನ್ ಪ್ರೂಫ್ ಕೇಳ್ತಾರೆ ನಿವ್ ಹತ್ರ ಪ್ರೂಫ್ ಎಲ್ಲಿಿ ಇರುತ್ತೆ
್ಮ
ಹಾ
ಹಾ
ಇವಾಗ ನಾನು ಇಷ್ಟ ಖರ್ಚ್ ಮಾಡಿದ್ದೀನಿ ಅನ್ನೋದಕ್ಕ ಒಂದು ಪ್ರೂಫ್ ಇರ್ಬೇಕು ಅದು ಪ್ರೂಫ್ ಏ ಇಲ್ಲ ಅಂದ್ರೆ ಏನ ಮಾಡೋದಕ್ಕಾಗಲ್ಲ
ಹ ಏನ್ ಮಾಡೋದು ಹೇಳಿ ಬಂದಂ ಹೋಗ್ಬೇಕಲ್ಲ ಮತ್ತೆ ಫ್ಯಾಮ್ಲಿಯಲ್ಲಿ ನೋಡಿ ಮದ್ವಿ ಮಾಡ್ಬಿಟ್ಟಿರ್ತಾರೆ ಅವ್ರು ಹೇಳ್ದಂಗೆ ನಾವು ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಮತ್ತೆ ತವರ್ ಮನೆಗ್ ಹೋದ್ ನೋಡು ಅಂತ ಅ ತವರ್ ಮನೆಗ್ ಹೋದ್ರೆ ತವರ್ ಮನ ಏನ್ ಮಾತಾಡ್ತಾರೆ ಗಂಡ ಮನೆ ಹೋದ್ರೆ ಗಂಡ ಮನಿ ಮಾತಾಡ್ತಾರ ಆದ್ರೆ ಹೆಣ್ಮಕ್ಳಿಗೆ ಎಲ್ಲಿ ಹೋದ್ೂ ಸಮಾಧಾನ ಇರುದಿಲ್ಲ ಹ್ಮ ಹೌದೇ ಎಲ್ಲದ್ರರು ಜನ ಮಾತಾಡೋುದ ಮಾ ಮಾತಾಡ ತೋರ್ ಮನೆಯಲ್ಲಿಿದ್ರು ಮಾತಾಡ್ತಾರೆ ಗಂಟೆವನಿದ್ರು ಮಾತಾಡ್ತ ಮತ್ತೆ ನೀವು್ ಮದುವೆೆಯಗುವ ವಿಚಾರದಲ್ಲಿ ಇಲ್ವಾ ಇವನು
ಹ ಇಲ್ಲ ಇವಾಗ ನಾನ ಇನ್ನ ಓದ್ ತಾ ಇದೀನಿ ಇನ್ನ ಐದ್ ವರ್ಷ ಇನ್ನ ಮೂರ್ ನಾಲ್ಕು ವರ್ಷ ಓದಿ ತಿರ್ಗಾ ಎಲ್ಲೆಲ್ಲೇ ಮಾಡ್ಬೇಕು ಅಂತ ಸ್ದೀನಿ
ಹ್ಮ್ ಮನಲ್ಲ ಮನಲೆೆಲ್ಲಾ ಓದಕ್ ಪರ್ಮಿಷನ್ ಕೊಡ
ಹಾ ನಮ್ಮನೆ ಓದ ವಿಷಯ ದಲ್ಲಿ ಇಷ್ಟಲ್ ನೀನ್ ಎಷ್ಟ ಅಷ್ಟಾದ್ರೂ ಓದಿ ನಾನು ಓದಿಸ್ತೀನಿ ಅನ್ನೋತರ
ಹ್ಮ್
ಹಓದ ಇಷ್ಟ
ನ ಮನೆಯಲ್ಲಿ ಆ ತರ ಇದ್ದಿದೆ ಇಲ್ಲ ಏನ್ ಮಾಡೋದು
ಹಾ ಅದೇ ಚೆನ್ನಾಗ್ ಓದ್ಬೇಕಷ್ಟೇ ಇವಾಗ ನಾನ್ ಓದಿಸ್ತೀನಿ ನಾನ್ ನೀನ್ ಓದು ಅಂತ ಮತ್ತೆ ಹೇಳ್ಬಿಟ್ಟು ಎಲ್ಲದ್ರಲ್ಲೂ ಬ್ಯಾಕ್ ಉಳ್ಸ್ಕೊಬಿಟ್ರೆ ಆಗಲ್ಲ
ಹ್ಮ
ಓದ್ರೆ ಚೆನ್ನಾಗಿ ಓದಿಸ್ತಾರೆ
ಹ್ಮ ಬಟ್ಟು ಚೆನ್ನಾಗಿ ಓದ
ಹ್ಮ್ ಮೇಗುನು ಇವಾಗ ನೆಕ್ಸ್ಟ್ ಸೆಕೆಂಡ್ ಸೆಮನ್ ಎಕ್ಸಾಮ್ ಸ್ಟಾರ್ಟ್ ಆಗ್ತೈತೆ
ನೆಕ್ಸ್ಟ್ ಮಂಂತಾ
ಆಹ ಇವಾಗೆಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಿಸ್ತಾ ಇದ್ದಾರೆ ಒಂದು ತ್ರೀ ಡೇಸ್ ಇಂದ
ಅಲ್ಲೆಲ್ಲ ಇರುತ್ತೆ ಎಲ್ಲ ಅವಳಗೆಲ್ಲ
ಹಾ ಅವೆಲ್ಲ ಇರ್ಲೇಬೇಕಲ್ವಾ ಯೂನಿವರ್ಸಿಟಿ ಅಂದ್ಮೇಲೆ ಅದೆಲ್ಲಾ ಇರ್ಲೇಬೇಕು
ಹಾ ಹ
ಏನಾದ್ರು ಇವಾಗ ಒಂದ್ ವರ್ಷಕ್ ಒಂದ್ಸಲ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡಿಸ್ತಾರೆ ಒಂದ್ ಫೈವ್ ಡೇಸ್ ಫಂಕ್ಷನ್
ಒಂಥರ ಫನ್ ವೀಕ್ ಟೈಪ್ ಬಂತಾರಲ್ಲ ಅಂತರ ಹ
ಅದೇ ನಮ್ಮ ಟ್ಯಾಲೆಂಟ್ ಎಕ್ಸ್ಪೋರ್ ಮಾಡೋಕ್ಕೆ ಇವಾಗ ನಮಗೆ ಮಹಿಂದಿ ರಂಗೋಲಿ ಡ್ಯಾನ್ಸು
ಹಾ
ಆತರ ಏನಾದ್ರು ಬಂದ್ರೆ ಅದಕ್ಕೂ ಕಾಂಪಿಟಷನ್ಸ್ ಇರುತ್ತೆ
ಮಾಡಿದ್ರಾ ನೀವು ಕಾಂಪಿಟೇಷನ್
ಈ ನಾಳೆ ಇದೆ ನಾಳೆ ಸಿಂಗಿಂಗ್ ಇದೆ
ನೀವು ಸಿಂಗಿಂಗ್ ಮಾಡ್ತಿದೀರಾ
ಮತ್ತೆ ಡ್ಯಾನ್ಸಿಂಗ್ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಒಂದ್ ವೀಕ್ ಇಂದ
ಹೌದಾ ಮೊದ್ಲ ಬೆಸ್ಟ್ ಚಂದ ತಂಗ ಡ್ಯಾನ್ಸ್ ಮಾಡ
ಹ ಹ್ಮ ನೀವು ನಿಮ್ ಕಾಲೇಜ್ ಲೈಫ್ ಅಲ್ಲ ಎಲ್ಲಾ ಆಡಿರ್ಲಿಲ್ವಾ
ಹಾಡ್ತಿದ್ದಿದ್ದಿಲ್ಲಾ ಆದ್ರೆ ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗ್ತ ಡ್ಯಾನ್ಸ್ ಮಾಡ್ತಿದ್ ಅಷ್ಟೆ ಗ್ರೂಪ್ ಡ್ಯಾನ್ಸ್ ಅಷ್ಟೇ
ಹಾ
ಅದೊಂಥರಾ ಕಾಲೇಜ್ ಲೈಫ್ ಎಲ್ಲಾ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆರಾಮ್ ಇರ್ತಿದ್ವಿಲ್ಲ ಫ್ರೆಂಡ್ ಜೊತೆಲ್ಲ ಎಂಜಾಯ್ ಮಾಡ್ಕೊಂಡಂತೆ ಮನ ಟೈಮಾಗ ಗೊತ್ತಾಗ್ತಿದ್ದಿಲ್ಲ ಕಾಲೇಜ್ ಹೋದ್ರರೆ
ಹ ಹೌದು ಇವಾಗ ಮನೇಲ್ಲ ಇದ್ರೆ ಇದ್ದ ಬೋರಿಂಗ್ ಆಗ್ಬಿಡತಿವ ಕಾಲೇಜ ಹೋಗ್ ಬರ ಇದಕ್ಕ ಏನು ಅಂತ ಅನ್ಸೋದೆೇ ಇಲ್ಲ
ಹ ಅಲ್ಲಿ ಕಾಲೇಜಲ್ಲಿ ಆದ್ರೆ ದಿನ ಒಂದು ಆಕ್ಟಿವಿಟೀಸ್ ಎಲ್ಲ ಮಾಡಿಸ್ತಾರಲ್ಲ ಹಂಗಾಗಿ ಅಲ್ಲೇ ಇರ್ಬೇಕು ಅನ್ಸ್ತು ಅದರ ಮತ್ ನಡುವ ನಡುವ ಕ್ಲಾಸಸ್ ಸುರ್ತವೆೆ ಅದ್ರಲ್ಲಿ ಮದ ಸ್ವಲ್ಪ ಬೋರ್ ಬೋರ್ ಇರ್ತದೆ
ಹಾ ಹಾ ಹಾ
ಹ್ಮ್ ಹ್ಮ ಹ್ಮ ಮತ್ತೆ
ಹೇಳಿ
ಹ್ಮ ಜ್ಯೋತಿ ಮಾತಾಡ್ ತುಂಬಾ ಖುಷಿ ಆಯ್ತು
ಹಾ ನನ್ಗೂ ಅಷ್ಟೆ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನಿಮ್ ನಿಮ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡೆ
ಹ ಹ್ಮ್ ಮತ್ತೆ ಕಾಲ್ ಮಾಡ್ತೀನಿ ಟೇಕ್ ಮಾಡಿ ಹಾಗಕೆ